ಹಲೋ.
ಹಲೋ.
ನಮಸ್ಕಾರ ರೀ ಗೋರಟಾ ಗೌಡ್ರೆ. ನಮಸ್ಕಾರ ನಮಸ್ಕಾರ ರಿ ಗೋರಟಾ ಗೌಡ್ರ.
ನಮಸ್ಕಾರ ರೀಪ್ಪಾ.
ಹಳುವ ಕರಿಪ್ಪ ಗರಿಬ ಮಂದಿಲ್ಲ ಗರಿಬರ್ ಮಂದಿನ ಗುರ್ಕಾಸೆ ನೋಡಿದೀರಾ. ಏನಿಲ್ಲಾ ಅಣ್ಣಾ. ಹೇಳಬೇಕ ಕಣ ಎಲ್ಲ ನಿಮ್ದ.
ಮತ್ತ ಒಂದು ಟ್ರಿಪ್ ಪ್ಲಾನ್ ಮಾಡ್ರತ
ಬರ್ಬೇಕಣ್ಣ ಮಂತ್ರ ಎಲ್ಲ ಹೋಗಾರೆ ಕರ್ನಾಟಕ ಟೂರ್ ಹೋಗಾರಾರೆ ಎಲ್ಲಂದ್ರಲ್ಲಿ. ಎತ್ ಹೋಗಾರ ಅಂತೀರಣ್ಣ ಎಲ್ಲಿ ಹೋಗಾರ ಅಂತೀರಿ ಎಲ್ಲ. ನೋಡ್ರಿ ಎಷ್ಟ ಜನ ಹೋಗ್ರಿ.
ಒಂದ್ ಹತ್ತು ಜನ.
ಯಾರ್ಯಾರು.
ಯಾವ ತಗುನು ಹೇಳು.
ಯಾರ್ಯಾರು ಹೋಗರಿ.
ಒಂದ್ ಹತ್ತ ಜನ ನಾವ ಹೇಳ್ತೇನಿ ನಿಂಗ ನಾ ಒಂದ್ ವಾರ ಟೈಮ ಐತೆ.
ಅದೇಣ್ಣ ಆ ಪಲ್ಲೇ ಪ್ಲಾನ್ ಮಾಡ್ಬೇಕು ಪ್ಲಾನ್ ಹೇಳ್ರಿ ಕರೆಕ್ಟ್ ಅನ್ಸ್ತಂದ್ರ ಹೋಗ್ರಿ.
ನಾವ ನಾವು ಪ್ಲ್ಲಾನ್ ಮಾಡ್ತೀವಿ ಅದಕಿನ ಹೂ ಅ ಒಟ್ಟೆ ಹೇಳ್ತೀವಿ ನಮ್ಮ ಪ್ಲ್ಲಾನ್ ಏನು.
ಹಾ ಅಣ್ಣಾ ಹ್ ಹೇಳ್ರಿ.
ಇಲ್ಲಿ ಇಲ್ಲಿ ಹತ್ತು ನಿಮಿಷ ಆಗ್ಬೇಕು. ಅವಾಗ ಮಾತಾ ಹದ ನಿಮಿಷ ತನ ಮಾತಾಡ ಅಂದ್ರೆ ಆಮೇ ಕಟ್ ಮಾಡ್ಬೇಕು ಕಟ್ ಮಾಡ ನಿಮ ನಿಮಿಷ ನಿಮಷ ಹ ಒಂಬತ್ತು ನಿಮಿಷ ಒತ್ತು ನಿಮ. ಹಲೋ ಹಾ. ಮಾತಾಡಾತೇನಲಾ.
ಹಾ ಮಂತ್ರಾಲಯ ಬಗ್ಗೆ ಹೇಳ್ರಣ.
ಮಂತ್ರಾಲಯ ನಮ ದೋಸ್ತರೆ ಎಲ್ಲ ಬಂದಿರ್ವತ್.
ಯಾರ್ಯಾರಲ್ಲಾ ಹೇಳ್ರಿ.
ನಮ ದೋಸ್ತರು ಬಂದ್ರ ಎಲ್ಲರು.
ಯಾರ್ಯಾರಪ್ಪಾ.
ನಮ್ಮ್ ಮೂರುದೆ ಎಲ್ಲ ಪರ್ವಣ.
ಹಾ.
ಇವತ್ತ ಹೋಗ್ಯಾರ್.
ಖರ್ಚ ಆಡ್ಬಿಡ್ತದ ಎಲ್ಲಾ ನೋಡ್ಕೋ್ರಿ.
ಅರ್ಚನಾ ತೀನ್ ಹಜಾರ್ ರೂಪಾಯಿ.
ಹಾ ಮೂರ್ ಸಾವಿರ ರೂಪಾಯಿ ಬರ್ತದ ಮತ್ ಯಾರ್ಯಾರು.
ಸಿರಿ ಸಿರಿನಾ ನೀ ಸಂದೀಪ ಶಂಕರ.
ಹಾ.
ಆಕ್ಯಾ ಬರ್ತನಂಗ ಕೇಳ್ಕೊನಿ. ಹಾ. ಹಲೋ. ಹಲೋ ಹೆಂಗೋ ಒಮ್ಮ. ಹಲೋ. ಹಲೋ. ಹಾ ಇಲ್ಲ ಒಂದ್ ಸೆಕೆಂಡ್ ಎಂದ್ರ ಮಾತಾಡ್ತೀರ ಹ ಹಾ ಹಲೋ ಮತ್ತೆ ಮಾಡದ
ಮಾತಾಡ್ರಿ ಸೌಕರ್ ಏನ್ ನೋಡ್ರಲ್
ಹ
ಮ ಚಲ ಆರಾಮಲ್ಲ
ಹ್ಮ್ ಆರಾಮ
ನಾನ್ ಚಾ ಕುಡ್ ಇದ್ದೀರಾ
ಯಾ ಕುಂಡ ಚಲ ಇಲ್ಲ ನಿ ಪೆರಕಡೆಂದನು
ಸರಿಾದಣ್ಣ ಸಂದಿಪ್ ಇಲ್ಲಣ
ಅದೇ
ಹ್ಮ
ನಾ ಬೇರೆ ಕಡೆ ಬಂದೇ
ಮ ಕಡೆ ಹೋಗಗ ನ ತಲ್ಲ ಆರಾಮಲ್ಲ
ಹ್ಮ್ ಎಲ್ಲ ಸಮ ನಿ ಎ ಸಮಾಚಾರ
ೇಗೌ್ರ ನಿಮ್ಮ್ದ ನಿಮ್ಮ್ದ್ ಬಿಟ್ಟು ನದೇನ ಆಯತ್ರಿ ಗರಿ ಬ ಮಂದ
ಹ್ಮ ಹ ಹ್ಮ
ಮೂವತ್ ಎಕರ್ ವಲೆಯಲ್ಲಿ ಎರಡು ಎಕರ ವಲೆಯಲ್ಲಿ
ಮ ಮ
ಆ
ಷ್ಟ
ಮ ಕೇಳಬರಾಗ ಅದಾವ ಅಂತ ಅಲ್ಲಿ ನಿಂತು ಮಾತಾಡು
ಬರ್ಮಷ್ಟನು
ಒಂತ ನೀಂತ ಮಾತಾಡದನ
ಹಾ ಹಲೋ
ಹಾ ಯಕ ಬತು ಆವಾಜ
ಬರ್ಬ ಅಷ್ಟೇ ಅಂತಂದಂಗ
ಆಯ್ತಾಯಯ್ತ ತಗೋರೋಣ ಮತ್ತತ್ ಹೇಳರ್ಬೇಕ ಎಲ್ಲ ನಿಮ್ದೇ ಊರ್ ಕಡೆ ಹೋಗಿರ ಏನೇನ ಆಯ್ತು ಏನೇ ಇಲ್ಲಾ
ಅಮಜ ಏನಾಗಿ ನೀ ಹೇಳ್ಬೇಕಿಗ
ಊರ್ ಕಡೆ ಹೋಗ್ಯನ್ ಮಾಡಿ ಅದೇ ಹೇಳ ಅಂದ್ರ ನೀ
ಒಂದು ಕ್ಯಕ್ರಡ ಅದು
ಹಾ ಹೋರಿಿವಳಿಬರವ
ಗರಿಲ ಹ
ಎತ ಬಳ ನಿರ್ಭರ ಹನು
ಹ
ಹಾ
ಹ್ಮ
ಇ ಯ್ರೆ ಬೆಟ್ಟಕ್ ಹೋಗ್ಬಂದಿಲ್ಲ ಬುದ್ದ ಮೇಲೆ
ನಿಗೆ
ಅಲವಾ
ಹ
ಹಲೋ ಹ ರೀ ಎಡ್ರಣ
ಶಾಪುರ್ಬಟ್ಟ ಮತ್ತೆ ಕಡೆ ಹೋಗಿಲ್ಲ
ಇೀ ನಾವ ಸಾಾವಕಾರ ಮಾಡ ನಿಮಂಗ ಸಾಾವಕಾರಿ ಇಲ್ ನೋ ಅ ಎಲ್ಲ ಸಡ್ಸ್ಕೊಂಡಿದಲ್ಲ ಸೂರ್ಯ ಆಯಕ್ಯನ
ಲಂಗಕರ ಚ
ಹಾ
ಕಾು ಚ ಬ ಸ
ಹಂತ ನಿಂತು ಮಾತಾಡ್ಲ ಮಗ
ಆ ರೊಕ್ಕಕುರ ಸೂರ್ಯ ಚಪ್ಪಲ್ಡ
ಹ
ಸ
ಆಮೇನೀಗ ಬರ ಗೆರಸ ಮಾಡಬೇಕ ಈಗ.
ರಕ್ಕಾ ಕೊಡಬೇಕ.
ಆದರ ಕೊಡ್ಬೇಕು
ಹ್ಮ್ ಹಾಗ ಹ್ಮ ನತ್ರಕ್ಕ ಕೊಡ್ಬೇಕಂತ ಅ
ಮತ್ತರ ಆರಾಮರ
ಹ
ನಡ್ಬೇಕೆಲ್ಲ ಹೇಗಿದ್ರೆ
ಹ
ಕಲ್ಲಿನರದ ಆಕದ ಬ ಯಾಕೋ ಒಂತಥರ ಮನ್
ನಂದನಾ ನಂದ ಇಲ್ಲ ನಡಸ್ತ ಬ ಹ್ಮ ಚಲೋ ಆದು ಬಟ ರೇಟಿನ್ ಭ್ಯಾಡ ಅಂತ ಪಲ ಯಾರ ನಮ್ಮ ಬ ಹ್ಮ ಅದು ನಾನ್ ವೆಜ್ ಅದ ಅಂತ ಒಂದ್ ಸೆಕೆಂಡ್ ಸ್ವಾಮಿ
ಹಾ
ಹಂಗೆ ಇರು ಇ ಆರ್ಡರ್ ಮಾಡಿದೀನಿ ಅ ಆರ್ಡರ್ ಮಾಡಿ ಹಸ ಮಾಡ ಹ್ಮ ಅದ ಕನ್ಸ ಚೀರ್ವು ಇದ ನಳಿ ನಾಳೆ ಇವ ಆಡ ಮಾಡ ಇವತ್ತು ನಾಳೆ ಬ ಹ್ಮ ಈಗ
ಇ ಹೆಂತ್ಮ ನ ಪ್ರೋಟೀನ್ ನಾನ್ ವಜ್ ನಾನ್ ವಜ್ ಅದು ಪ್ರೋಟೀನ್ ಇ ಅದು ಕ್ರಿಯೇಟ ನಾನ್ ವೆಜ್ ಇದು ಪ್ರೋಟೀನ್ ವೆಜ್ ಪ್ರೋಟೀನ್ ಇದು ಬಿಿ ಇದು ಬಿಿ ಅದೇ ಅ ಟೈಮಿಂಗ್ ನಡ್ಕ ಹ್ಮ್ ನಾಳೆ ಎರಡ್ನೇ ತಾರೀಕು ಅದ್ರದ್ದ ಬೆನಿಫಿಟ್ಸ ನಾನ್ ಬೆನಿಫಿಟ್ಸ ಫೇರಿನ ಹ್ಮ್ ಹ
ಹಾ ರೇ ಸಂತೋಷ್
ಎಡುಗರಿ ಶಾಮಿ
ನೀವೆ ಹೇಳಬೇಕ್ರಿ ಹಲೋ ಹಲೋ ಬಾಬಾ ಸಗರ ಎಷ್ಟ ದೂರ ಆಯ್ತು ನಿ ಮೂರಗಿನ
ಹಾ ಹಲೋ
ಇದರ್ಲ್ಲಿ ಹಷ್ಟ
ನಿಮಗ್ ಕೇಳೋದಏನೋ ಹೊರಟದಿಂದ ಬಸವಕಲ್ಯಾಣ ಎಷ್ಟು ಕಿಲೋಮೀಟರ್ ಆದ ಕೆೇಬರಾಗ ಅದಾವ ಅಂತ ನಿಂದ ಮಾತಾಡುವಪ್ಪಾ
ಕತ ಎಷ್ಟ ತರವಿ
ನಾಮ್ಮೂರ್ ಐತಿದೆ ನಮ್ಮೂರ್ ಮೂವತ್ತ ಆಯ್ತು ನೋಡ್ಬ ಇದೀ
ಬೀದರ್ ನೀ
ಹಾ ವೇದಾರ್ಥಿ ನಂಬರ್ ಮೂವತ್ತು ಮೂವತ್ತ ಎರಡು ಐತು
ಮತ್ತೆ ಆಯ್ ಹ್ಮ್
ಹಾ
ಆಯ್ತು
ಎಲ್ಲಿದಿ ಈಗ ಸದ್ದಕ್ಕ
ಹ
ಹ್ಮ್
ಹ
ಈಗ ಸ್ಮಾರ್ಟ ಆಗೇನ ಊರಿಗೆ ಹೋಗ ಬಂದಕ್ಷಿನೇ
ಮಾಡ್ಕಾಣತಿ ತೋಲೆ ಅಕು
ಹ
ಹಲೋ
ಅ ಸ್ಮಾರ್ಟ್ ಕಾಣ ಕತಿಯೋ
ನೀನ್ ನೋಡ್ರ ಸ್ಮಾರ್ಟ್ ಇಲ್ಲ ನಾವು ಹ
ಎಲ್ಲಿದಿ
ಇಲ್ಲ ಚೈತನ್ಯ ಸ್ಕೂಲ್ ಹತ್ತಿರ ಚೇತಮೆ ಮಾಗ ಇದ್ದ ನೋಡಿ
ಹಲ್ಲರ ಕರನ್ದ ಟಿ ಶರ್ಟ
ಹಾ ನಾನೇ ಅವ ನಾನೇ ನೋಡುವ
ಹಾ ನಾನೇ ನಾನೇ ನಾನೇ
ನಾನೇ ಇದ್ದೆ ನೋಡುವ ನಕೋಪ್ಪ ನದ ನಕೋ
ಹಾ ಅಮಕಪೋಗ ಅಮಕಪ
ಹಾ ಎಲ್ಲಿದ್ದೀ ಒಂಟಿಗಾನ ಹಾಸ್ಟೆಲ್ಕ
ಹ್ಮ್
ಹಾ ಹಾಗಾಗ ಇದೆಯಲ್ಲ ಕಾಣತಿದ್ದನ
ಹ ಕಾಣನ ನ ನಿಂತು
ಮ್ಮ ಸಿಂಹ ನ ಅಡಗ ಅಡಿಕ ನೋಡ ಸಂತಾನೇ
ಎಲ್ ಕಾಣತಿದೆ ನಿಂಗೆ
ಅಲ್ಲಿ ದದುಕಾನ ಮಲೆೆ
ಎಲ್ ಕಾಣತಿವ ಏನಂಗ ಬೇರೆಂಗಂದ್ರೆ ಎಲ್ ಕಾಣತದೆ ಹೇಳಿ ನಮ್ಮ
ಹ ನೀ ಎಲ್ಲ ಇ ಅಯಪ್ಪನ್ವಾ
ಏ ನಾನಾಯ್ತು ಎಲ್ ಕಾಣತಿದೆ
ಯ್ಯಪ್ಪಾನ ವನಲ್ಲ
ಹ್ಮ ಮತ್ತೇನ ಹೇಳುದು
ಮತ್ತ ಏನಲ್ ನೋಡ ಹಸ್ತಾನಿಂದಾರ ನಿಂಗ
ಹ್ಮ್ ಮತ್ತೊಮ್ಮತ್ ನಾಸ್ತಾ ನಾಸ್ತಾ